ಹಲೋ ಅದಬ ಅಬಬ
ಇದರಪವರೇ
ಏನಿಲ್ರೀ ಸರ ನೀವೆ ಹೇಳ್ಬೇಕು
ಈ ಊಟ ಮಾಡಿ ಬಂದು ಎಲ್ಲ ಕುತ್ಗಂಡಿದ್ವಿ
ಹ್ಮ್ ಏನ್ತಿತ್ರಿ ಊಟಕ್ಕ
ಊಟ ಕದ ಅನ್ನ ಸರ್
ಅಪರ ಅನ್ನ ಸಾರ ಇರು ತಾನ್ರಿ ಬಲ್ಲಿ
ನೋಡ್ರರಿ ಗ್ಯಾಸ್ ಇಲ್ಲ ಅದೆಲ್ಲ ಅಂತೆ ಚಪಾತಿ ಮಾಡಂಗೆಲ್ಲ ಇಲ್ಲಿ
ಹ್ಮ್ ಮಾಡ್ಸಿರ್ಬೇಕ ಮಾಡಸ್ಬೇಕಪ್ಪಾ ಎಲ್ಲಾ ಮೆಸಗಲ್ ಕುಡ್ತಿರಿ ಎಲ್ಲಾ ಕುಡ್ತಿರಿ
ಅದ ರೀ ಏನ್ ಹೇಳ್ತನಿ ಗ್ಯಾಸ್ ಇಲ್ಲಂತರಿಬ್ರಿ ಕೇಳಿದ್ರ
ಹಾ ಮ್ಯಾಸ್ ಬಿಲ್ರ ಕಾಮ ಬರ ಬ ಮ ಮ ಬಿಲ್ ಬಿ ಜಾಸ್ತಿ ನ ಬರ್ತದ
ಬಲ
ಅದ ಹೇಳ್ತಿನಾನು ಮೂರವರ ಸಾರ ಮೆಸ್ಬಿಲ್ಲ ಅಂತರ್ಗ ಊಟ ಚರಿ ಆಗಿಲ್ಲ
ಅದರ
ಎಲ್ಲಾ ಆದ್ರ ಹಂಗತ್ ಹೇಳ್ರಿ
ಅದಾರೆ ಮತ್ತಯ ಮ ಮಾಡಣ ಹಾಗಲ್ಲ ರೀ ಒಂದು ಥಿಯೇಟ್ ಬರ್ತ್ತಾ ಆಟ್ರಾಗ ಹಂಗೆ ಅನ್ಭೂಷನ್ ತೊಗೋಬೇಕಲ್ ರೀ
ಹ್ಮ ಮಾಡಬಕ ಬುಡ್ಡಿ ಪರಕ್ತದ ನಿಮ್ದು
ಗೋರ್ಮೆಂಟ್- ಗೋರ್ಮೆಂಟ್ ಆಗೈತ್ರೀ ಏನು ಮಾತಾಡಂಗಿಲ್ಲ ಅವ್ರಿಗೆ ಮೆಸೂಲ್ ಕಡ್ತೀವಿ ಅನ್ ಕಟ್ತೀವಿ ಅಂದ್ರ ನಿನಗೆ ಯಾರು ಕಟ್ಂತಾರ ಹಂಗೆ ಹಿಂಗೆ ಅಂತಾರೆ ಅವ್ರು
ಆ ಪಾತ್ರ ಮಾತ ಹ್ಮ್ ಸುಮ್ಮನೆ ಎಲ್ಲ ಟಾರ್ಗೆಟ್ ಆಗಲ್ಲ
ಅ ಟಾರ್ಗೆಟ್ ಆಗೋದ ಯಕಂತ ಸುಮ್ಮನೆ ಆಗಿ ಬಿಟ್ಟವಿ ನಾವು.
ಹ್ಮ್ ಹ್ಮ ಹ. ಬರ್ಸ ಕರಕ್ತದ ನಿಮ್ದು .
ಮತ್ತ್ ರಿ ನಿಮ್ಮ ಕಡೆ ಎಲ್ಲಾ.
ಹಾ ಹಾಗಿದ್ರಪ್ಪ.
ನಮ್ ಕಡೆ ಮಳೆನೇಲ್ರರಿ ಬಿತ್ತಾರ ಹೂಳ್ಳಿ ಈಗ. ಸ್ಪಿಂಕ್ಲರ್ ಅಂತಾರ ರೌಂಡ್ ಹಚ್ಚಿ ನೋಡ್ರರಿ ನೀವು.
ಹಾ.
ಸ್ಪ್ರಿಂಕ್ಲರ್ ಅಂತಾರ ಅವನ್ ಹಚ್ಚಿವಿ ಈಗ ಒಂದ್ ವಾರ ಕಾಮನ್ ಆಫ್. ಹೋಗಿ ಕೊಟ್ರ ಊರಿಗೆ ಹೋಗಿ ಅವನ್ನ ಮಾಡ್ಬೇಕ ಈಗ.
ಹರು ಹೇಳನ ನೀವ್
ಬಗುಡಿರೆ
ಹ್ಮ.
ಹಾ.
ಅದೇನ್ ಓದಕಂತ ಓದಕಂತೀರ ನಾವ್ರೀ ಏನ್ ಬಿಟ್ಟು ಎಲ್ಲ ಹೊಲ ಮಾಡಕ. ಗೊತ್ತರ್ ನೋಡ್ರಿಪ್ಪಾ ಏನಿಲ್ಲ ಸಾಲಿ ಇಲ್ಲ ಏನಿಲ್ಲ.
ಅದ ಚಲೋ ಬಿಡ್ರಿ ಒಂದ್ ಲೆಕ್ಕಕ್ಕ. ಆಡ್ರ
ಆಡ್ ಪಾಡ.
ಅವೆಲ್ಲ ಇಲ್ಲಿ ರೊಕ್ಕ ಕಟ್ಟಿ ಸುಳ್ಳ ಓದಿ ಗೋರ್ಮೆಂಟ್ ಜಾಬು ಸಿಗಲ್ಲ ಈಗಲ್ಲ ಕಷ್ಟ ಆಗ್ಬಿಟ್ರ ಗೋರ್ಮೆಂಟ್ ಜಾಬು. ಮತ್ತ. ಮತ್ಯೆ ಏನ್ ಮಾಡ್ಬೇಕ್ ರೀ.
ಬಾಳ ಕಾಂಪಿಟೇಷನ್ ಅದ್ರಪ್ಪ ಈಗ.
ಅದ್ರ ಎಲ್ಲಾ ಎಲ್ಲ ಕಾಪಿಟೇಷನ್ ಇದ್ರರಿ ಯಾವ್ದಕಲ್ಲ ಅಂತರಿಲ್ರಿ.
ತಂಗ್ಯ ಕರಿ
ಕಾಂಪಿಟೇಷನ ಇದ ಈಗಲ್ಲ.
ಹಾ.
ಕಾಂಪಿಟೇಷನ್ ಎಲ್ದ ಏನ ಇಲ್ಲ ಅಲ್ರಿ.
ಮಂದಿ ಹೊಲಾ ಮಾಡ್ಕೋ. ಕುಪ ಕೃಪಾ ಸಕ ಬ
ಹ ಹ ಹಾ ಹ ಚಾಲೋರಿ ಅದ. ಹೊಲ ಮಾಡೋದ ಚಲೋ ಬಿಡ್ರಿ ಒಂದ ಲೆಕ್ಕಕ್ಕ.
ಹಾ ಚಲೋ ರಿ.
ಲಾಭ ಆರ ಬರುತ್ತರಿ ಓಟ್. ಇದ್ರಾಗ ಏನೈತ್ರಿ. ಓದಿ ಗೋರ್ಮೆಂಟ್ ಜಾಬ್ ಗಿ ಭರಿತವಿ ಎಕ್ಸಾಮ್ಸ ಲಂಚ ಕೇತಾರೆ ಮತ್ತೆ ಬಯಾರಗ ಮತ್ತೆ ಇನ್ಫ್ಲೂಯನ್ಸ್. ಯಾರಿಗರ ಕೊಡ್ತಾರ.
ಬಾಳ ಜನ ಮಾಡದ್ರೀ ರೊಕ್ಕ ಕೊಟ್ಟಿ ರೊಕ್ಕ ಕೊಟ್ಟ ಹೋದಾರ ನಮಗ್ ಹೋದ್ರ ಬಾಳ ಇರನ
ಅದ ಐವತ್ತ ಜ ಇದ ಅದ್ರಲೆ
ಹ್ಮ್ ತ್ರ
ಏನವು ಮತ್ತಗ ಎಲ್ಲ
ಮರ ಏನ್ರಿ
ರೊೋಗ ಕೊೂಡಕ್ಕ ಆಲ್ರಿೀ ಮಜೆ ಮೋಡಕ್ಕಾಗಲ್ ಸರಂಗ ನಡಕಾ ಪಕ್ರು
ಹ್ಮ್ ಏನ್ ಮಾಡಕ್ ಆಗಲ್ರಿ ಎಲ್ಲ ಚು
ಅವರು ಎಮ್ಮ ಅದೇ ಎಂಪಿ
ಆ ಹಾ ಅವ್ರ ಮೆ ರೆಕ್ಕ ಮನಲ್ಲೇ ಹೋಗ್ತಾರ ಹ್ಮ
ಹಾ ಅದಾರತ್ತ ನೀವ ಎಲ್ಲಾದ್ರ ಈಗ
ಅವ್ರಿಗೆ ತುಂಬ ಮೇಲೆ ಬರ್ತಾರ ಅವರು ಯಾರ ಹ
ನಿಮ್ದು ಯಾವರು ಅಂದ್ರಲ್ಲ
ದಲ್ರರಿ ಹೊಲ್ದ ಇದ್ದೀನಿ ನಮ್ದ್ರೀ ದರಗಾ ತಿರೂರು
ಬರಗಾಸಿರೋ್ರಿ
ಹ್ಮ ಹಳನ್ ತಾಲಕ ಆಳಾಮ್ ತಾಲೂಕ ಗುಲ್ಬರ್ಗ ಡಿಸ್ಟ್ರಿಕ್ ಬರ್ತಾರೆ
ಹಾ ಹಾ ಹಾ ಹಾ
ಹ್ಮ್
ಬಾಯ್ ಮಾಡ್ತವಾರೇನ್ರಿ ಬಾಯ್ ಮಾಡೋಡ್ರ
ಹಮ್ ದೋಸ್ತಿರ ಹಂಗೆ ಅ ಹೊರ ಒಂದಿನಿ ಹ್ಮ್
ಮತ್ತೇಏನಂತ್ರ ನಿಮ್ ಕಡೆ ಎಲ್ಲ ಏನ್
ಮಲ್ಲಕ್ಕಾಯಗ ಏನ್ನ್್ರೆ ಕಲ್ಪನೆ ಮಾಡಿವಿ
ಹಾ ಹಾ ಹಾ ಹಾ
ಎ ಕಷ್ಟನಳ್ಳ ಅರ
ಕಿರಂಗರ
ಹಾ ರಿ
ಹಾಂ ಹಾಂ ಅದು ಲಾಭ ಯತ್ ಬಿಡ್ರಿ ಕಾಯಿ ಪೈಲ್ ಆಗದಾಗ
ಲಾಭಯ್ತ ಲಾಭಯತ್ ಹಾ
ನಮ್ರಾಗ ಏನಿಲ್ಲ ನೋಡ್ರಿ ಅ
ಹ ಮಳೆಲ್ಲಂತ ನೀರ ಹ
ಲಾಭ್ ಆಗಲ್ರಿ ಬೇರೆ ಹಾಕಿದ್ರ ಏನಿಲ್ರಿ ಈಗ ಎಲ್ಲಾರ ಅದನ ಹಾಕಕ ಕುಂತಾರಲ್ಲ ಎಲ್ಲರ ಅದ್ನ ಹಾಕಾಕ ಕುಂತಾರ ರಿ ರೇಟ್ ಇಲ್ಲ ಈಗ ಅದ ಏ ಮಾಡಕ ಮತ್ತೆ ಅದ ಖರ್ಚ ಇಲ್ರರಿ ಅದಕ್ ಅ ಮಾಡ್ರಿ ಈಗ ಅದು ಬಾಳ ಖರ್ಚ ಬರಲ್ರಿ ಬಾಳ ಖರ್ಚ ಬರಲ್ರಿ ಅದು
ಹೆಚ್ಚ ಭರಲ್ಲ ಲಾಭ ನ
ಹಾ ಲಾಭನು ಜಾಸ್ತಿ ಬರತ್ತ ಲಾಸ್ಟ್ದ ಮತ್ತ ಅಲ್ಲಿಗ ರೇಟ್ ಸಿಗಲ್ಲಲ್ರಿ ಹಂಗಾಗಿ ಲಾಭ
ಹ ರೇಟ್ ಮಣ ಸಿಗ್ತಂದ್ರ ಹ ರೇಟ್ ಸಿಕ್ತ್ರ ಸೌಕರ್ಯ ಏ ನೋಡ್ರಿ
ಹಾ ಲ್ಲೀಸ್ಗೆ ಅಕೌೊಂಡ ಇರ ನಾವು ಹೊಲನಾ ಲವಣಿ ಅಂತ ಅಂತರ ಲವಣಿ ಅಂತಾರಲ್ಲ ನಿಮ್ ಕಡೆ ಏನ ಅಂತಾರೆ ಬ್ಯಾರರ್ ಹೊಲಾ ತಗೊಂಡ್ ಮಾಡಕ್ ಕ್ಕ
ಅದ ಬಟಾಯ ಪಾಲಕ್ ಕಡೆ ಕಡದು ಬಟಾಯಿ ಕಡ್ದ ಬಟಾಯಿ ಅಂತಾರೆ ನಮ್ಮ ಕಡೆ ಆಡು ಅಂತಾರ ಕಡದ ಅಂದ್ರ ರಕ್ತ ಕೊಟ್ಟ ಕಡದಂದ್ರ ರಕ್ತ ಕೊಟ್ಟ ಮಾಡಿದ್ರ
ಹಾ
ಬಟಾಯಿ ಪಾಲ ಅಂದ್ರ ಅವ್ರಿಗ್ ಅರ್ದ ನಮ್ಗ ಅರ್ದ ಟ ಬರ್ತಂಟ ಖರ್ಚ ಭ ಅರ್ಧ ಕೊಡ್ಬೇಕು ಪಾಲ ಬಿ ಅರ್ಧ ಕೊಡ್ಬೇಕು
ಇಂಗ್ ಈಸಿ ಆಕಂಡ ರ ರೊಕ್ಕ ಕೊಡಾದ್ರೆ ಆರು ಸಾವಿರ ರೂಪಾಯಿರೀ ಕೆರೆಯದೆ ಆರ್ ತಾವರ್ಪ ಕೇಕರೆದ ಕೊಟ್ಟ ಕೊಡ್ತಾರೆ ಅವರಿಗೆ ವರ್ಷಕ್ಕ
ಹಾ ವರ್ಷಕ್ ಆರ್ ಸಾವಿರ ರೀ
ವರೆ ವರ್ಷ ಕ
ಹ ಬರ್ಸತ್ ಆರ ಆರ ಸಾವಿರ ರೀ
ಪರ್ವಲ್ಲ್ರೀ ನೀರ್ ಇಲ್ಲದಕ್ಕ ಏನಿಲ್ಲ
ಹ ಎತ್ತದ್ರೆ ನೆಡಿತೆತ್ರಿ
ನಾವ್ ನೀರತ್ ನಾವು ನೀರ್ ಎಲ್ಲತರ ತೊಗಂಬಂದ್ ಹಸೆ ಬಕ್ ಆಸೆ ಹಣಂಗಿದ್ರ
ಹ್ಮ್ ತಂದ್ರೆ ಇಲ್ಲ
ಇಲ್ಲ ಅಂದ್ರೆ ನೀರ ಹೇಳಿ ಅದಕ್ಕೆ
ಹ್ಮ
ಏ ಮಾಡಕ್ರಿ ತರ್ಬಕ್ರ ಎಲ್ಲಿಂತ ತಂದ ಆಶೆ ಬಕ್ರ ಮತ್
ಹ್ಮ್ ಏನಿಳ್ರಪ್ಪ ನೀವೆ ಹೇಳಬೇಕ್
ಏನಿಲ್ಲ ನೋಡ್ ಎಲ್ಲ ಟ್ರಿಪ್ಗೆ ಹೋಗಿದ್ರೇನ್ ರೀ
ನಾನ್ ಟ್ರಿಪ್ ಹೋಗ್ಬೇಕ್ರೀ ಈಗ ಮಳಿಗಾಲ್ ಬಂದ್ರ ಮಳಿಗಾಲ್ ಮಳೆಗಾಲಲ್ ಯತ ಅಂದ್ರ ಹೋಗ್ಬೇಕಂತ ಅದ ಪ್ಲಾನ ಏನ ಆತದ
ಮಳೆಗಾಲದಾಗ ಹೋರೀ ಚಲೋ ಎಲ್ಲ
ಹಾ ಅದೇ ಮಳೆಗಾಲ ಆಗ್ಬಕ್ಲ್ರರಿ ಆಗಲಗದ
ಹ್ಮ್ ಮಳಿನ ಅಗಾವ್ತುಲ್ ರೀ ಮಳೆಗಲ್ರ ಇದ ಮಳೆ ಆಗಲ್ ನೋಡ್ರಿ ಮಳೆಗಾಲದಾಗ ಮಳೆ ಆಗ್ಲಿಲ್ಲ ಅಂದ್ರಿ ಇನ್ಯಾವಾಗ ಆಗತ್ತೇಡ್ರಿ ಬ್ಯಾಸಿಗೆಗೆಲ್ಲಾ ಒಂದೊಂದ್ ಸ್ವಲ್ ಸ್ವಲ್ಪ ಮಳೆ ಆತ್ರಿ ಮಳೆಗಲ್ದಾಗ ಆಗ್ಲಿಲ್ಲ ಅಂದ್ರಿ ಹೆಂಗ ಬ್ಯಾಸಿಯಾಗಿ ನೋಡಿದ್ರಲ್ರಿ ಸ್ವಲ್ಪ ಮಳೆ ಆಯ್ತ್ ಅವಾಗ್ ಅವಾಗ
ಹ ಆಯ್ತ್ರಿ ಅವಾಗವಾಗ ಈಗ ಆಗವಲ್ ರಇ ಹೋಟ್ಟ
ಹ್ಮ್ ಎಲ್ಲ ಮಳೆ ಇಲ್ದಾಗ ರೈತರ ಹೊಟ್ಟ ಎಲ್ಲಾ ನಡ ರೈತ್ರು ಸಾಯ್ಬಕ್ರರಿ
ಮೈತ್ರಿ ಆ ಕಡೆ ಬೆಳಿ ಬತ್ತಂದ್ರ ರೇಟ್ ಇರ್ಲ ರೇಟ್ ಇತ್ತಂದ್ರ ಬೆಳಿ ಬರ್ಲ್ಲ ಮಣ್ಣ ಎಲ್ಲಾ ಚಲೋ ಆಯ್ತಂದ್ರ ಮ ಮಳೆ ಬರಲ್ಲ
ಎಲ್ಲಾ ಬಿತ್ತ ಎಲ್ಲಾ ರೆಡಿ ಮಾಡ್ಕ ಬಿತ್ತಿದ್ರಿ ಮಳಿಲ್ಲ ನೋಡ್ರಿ ನ ಮೊನ್ನೆಲ್ಲ ರೆಡಿ ಮಾಡಿ ಬಿತ್ತು ತಿವಿ ಮಳೆ ಎಲ್ಲ ಏನ್ ಮಾಡ್ಬೇಕೋ ಹೈರನದ್ರೆ ಇದಕ
ಹೌ ಹ
ಏನು ಮಾಡಕ್ಕ ಆಗಲ್ರರಿ
ಹ್ಮ ನ ಅಲ್ರ ಬಿಡ್ರಿ ಅಂದ್ರನು ಇದ್ರ ಕಷ್ಟ ಪಡ್ಬೇಕು ಕಷ್ಟ ಪಟ್ಟದಕ್ಕೆ ಸ್ವಲ್ಪ ಫಲ ಸಿಕ್ಕ ಸಿಕ್ತದ
ನಾನ್ ಇನ್ನೊಂದ್ ಎರಡು ವರ್ಷ ಮಾಡಿ ಸುಮ್ನ ಡೈರಿ ಫಾರ್ಮ್ ಹಾಕೊಂಡಂಬಡ್ತೇನ್ರೀ ಆಕಳ ಹಾಕಿ
ಹ ಅಾ ಎಮ್ಮ ಸಾಕಿದರ ನಡೀತದ
ಎಮಿ ಒಂದು ಹತ್ತ ಎಮಿ ಒಂದು ಇದ್ ಆಕಳ ಸಾಕೆಂಡ್ ಆರಾಮ್ ಇರ್ತೀನಿರಿ ಪಾ ಸುಮ್ಮ್
ಒಟ್ಟಿನಲ್ಲಿ ಆರಾಮದಾ ರೀಪಾ
ತಿಲ್ಲಂಗೆ ಆರಾಮ್ ಇರ್ಬೋದ್ರಿ
ಹಾರಿ
ಒಂದ ಒಂದ ಒಂದ್ ಒಂದ್ ಲಕ್ಷ ಬರ್ತತ್ೀ ತಿಂಗಂಗಳ ಸಾಕ ಆಟ್ ಬಂದ್ರ
ಹ ಕಲಾಕರ್ ಚೋಧರ ಭ ಇಪ್ಪತ್ ಮೂವತ್ ಸಾವಿರ ರೂಪಾಯಿ ಹೋಯ್ತ್ ತದಾ
ಸಾಕ್ರ ನ ಮೂವತ್ ಸಾವರ ರೂಪಾಯಿ ಮನ್ಯಾಗ ಇದಿದ್ದ ಮ ಮೂತ್ ಸಾವರ ರೂಪಾಯಿ ಉಳದ್ರ ಚಲೋ ರದದು
ಹ್ಮ ಮನ್ಯಾಗ ಆಳ ಎಲ್ಲಾ ನಾರ್
ಹೊರಗೆ ಹೋದ್ರೆ ಆಟ ಕೊಡ್ತಾರಲ್ರಿ ಈಗ
ಹ್ಮ್
ಹೊರಗೆ ಹೋದ್ರೆ ಏನು ಜಾಸ್ತಿ ಕೊಡಲ್ರಿ
ನಿಂಗ ಇಿಲ್ಲ ಅಂದ್ರೆ ಬಿಸ್ನೆಸ್ ಮಾಡ್ರೆ ಐವತ್ತ ಅರವತ್ತು ಲಕ್ಷ ಉಳಿತಾದ್ರಿ
ಆದರೀ ಕಷ್ಟ ಅದಕ್ಕ ಸುಮ್ಮನೆ ವರಾಗ ಎಮ್ಮಿ ಎಮ್ಮಿ ತಂದ ಸುಮ್ಮ ಸಾಕ್ಬೇಕ ಅಂತ ಮಾಡೆನ್ರಿ
ಹಾ ರಿ
ಏನಂತೀರಿ
ಹ್ಮ ಹ್ಮ
ರಾತ್ರಿನಾತ್ತು ಟೈಮ್ ಆತ ಅಸ್ತಿರರಿ ಅಸ್ತಿರೀ ಅವಾಗವಾಗ ನಾವು ಅಸ್ತಿರ್ತೀವಿ ಏನ್ರಾ ಇದರ ಕೇಳ್ತ ರಿ ಹೇ ಕೊಡ್ಡ್ರಲ್ಲ
ಹ ಹ
ಸರಿ ಇದನ್ರೀ
ಹ್ಮ